ಹಲೋ ಟೈ ಹಲೋ
ಹಲೋ ಹೇಳಿ
ಕೇಳಿಸ್ತಿದ್ಯಾ ಸ್ವಲ್ಪ ಏನ್ ನೊಡ್ತಿದ್ದೀರಾ
ನಾವು ಕೂತಿದ್ದೀವಿ ನೀವು
ನಾವು ಇರುತ್ತಿವಿ ಸುಮ್ಮನೆ ಹಿಂಗೆ
ಹ ನೆನ್ನೆ ಪಸ್ಟ್ಕ್ ಹೋಗಿದ್ರಿ ಅಲ್ವಾ.
ಹಾ ಹೌದು ಹೋಗಿದ್ದೆ.
ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಹ ಏನದಾಯ್ತು ಪ್ರೋಗ್ರಾಮ್.
ಪ್ರೋಗ್ರಾಮ್ಸ್ ತುಂಬಾ ಇತ್ತು ಆ ರಂಗೋಲಿ ಕಾಂಪಿಟ ಟೇಷನ್ ಪ ಫೇಸ್ ಪೇಂಟರ್
ಹಾ
ಸಿಂಗಿಂಗ್ ಕಾಂಪಿಟೇಷನ್ ಅಂಡ್ ಡ್ಯಾನ್ಸ್ ಕಾಂಪಿಟೇಶನ್ ಡ್ಯಾನ್ಸಲ್ಲಿ ಸೋಲೋ ಇತ್ತು ಆಮೇಲೆ ಗ್ರೂಪ್ ಗ್ರೂಪ್ ಇತ್ತು.
ಹಾ
ಮತ್ತೆ ಸಿಂಗಿಂಗ್ ಅಲ್ಲಿ ಅಷ್ಟೇ ಸೋಲೋ ಮತ್ತೆ ಗ್ರೂಪ್ ಇತ್ತು.
ಹಾ
ಆಮೇಲೆ ಇದು ಫಸ್ಟ್ ಫುಡ್ ಯಾರು ಫಾಸ್ಟ್ ಆಗಿ ಫುಡ್ ತಿಂತಾರೆ
ಹಾ
ಅದಿತ್ತು ಆಮೇಲೆ ಕುಕ್ಕಿಂಗ್ ವಿತೌಟ್ ಫೈಯರ್ ಇತ್ತು
ಹಾ
ಅಷ್ಟ್ ಇತ್ತು ಬಟ್ ನಾವು ಮೋರಲ್ಲಿ ಕಾಂಪಿಟೇಟ್ ಮಾಡಿಲ್ಲ ರಂಗೋಲಿ ಅಂಡ್ ತಿನ್ನೋದು ಮತ್ ಮತ್ತೆ ಕುಕಿಂಗ್ ವಿತಟ್ ಫಯರ್ ಬಾತ್ ಕೆಲ್ಲದ್ರಲ್ಲೂ ಕಾಂಪಿಟೀಟ್ ಮಾಡಿದ್ವಿ
ಯಾವ್ದ್ರಲ್ಲೆಲ್ಲಾ ಮಾಡಿದ್ರಿ
ನಾವು ಗ್ರೂಪ್ ಸಾಂಗ್ ಅಲ್ಲಿ ಮಾಡಿದ್ವಿ ಮತ್ತೆ ಒಬ್ರು ಸೋಲೋ ಸಾಂಗ್ ಹೇಳಿದ್ರು
ಮತ್ತೆ ಇನ್ನೊಬ್ರು ಗ್ರೂಪ್ಸ್ ಡ್ಯಾನ್ಸ್ ಮಾಡಿದ್ರು ಆಮೇಲೆ ಫೇಸ್ ಪೇಂಟಿಂಗ್ ಮಾಡಿದ್ರು
ಹ್ಮ್
ಆಮೇಲೆ ಫ್ಯಾಶನ್ ಶೋ ಇತ್ತು ಫ್ಯಾಶನ್ ಶೋ ಮಾಡಿದ್ರು ಇದೆಲ್ಲ ಇತ್ತು ಚೆನ್ನಾಗಿತ್ತು ಎಲ್ಲದ್ರಲ್ಲೂ ಫ್ರೈಸ್ ಬಂತು ಅಂ ಡ್ಯಾನ್ಸಗೆ ಅ ಸಾಂಗ್ ಗ್ರೂಪ್ ಸಾಂಗಿಗೆ ಫಸ್ಟ್ ಬಂತು ಸೋಲೋಗೆ ಫಸ್ಟ್ ಬಂತು ಸೋಲೋ ಡ್ಯಾನ್ಸ್ಗೆ ಫಸ್ಟ್ ಬಂತು ಗ್ರೂಪ್ ಡಾನ್ಸ್ಗೆ ಸೆಕೆಂಡ್ ಬಂತು ಆಮೇಲೆ ಫೇಸ್ ಪೇಂಟಿಂಗಿಗೆ ಫಸ್ಟ್ ಬಂತು
ಹ್ಮ್.
ಆಮೇಲೆ ಇನ್ನೊಂದ ಯಾವ್ದೊ ಇತ್ತಲ್ವಾ ಆ ಫ್ಯಾಷನ್ ಶೋ ಅದಕ್ಕ ಫಸ್ಟ್ ಬಂತು
ಹಾಂ ಎಷ್ಟ್ ದಿನ ಫೆಸ್ಟ್ ಇದು
ಎಂತ
ಫೆಸ್ಟಿದು ನೇಮ್
ಕಲಾವೈಭವ.
ಹಾಂ
ಹ್ಮ್
ಹೇಗಿತ್ತು ನಿಮ್ಮ ಪ್ರಿಪ್ರೇಷನ್.
ಪ್ರಿಪ್ರೇಷನ್ ಟೂ ಡೇಸ್ ಅಲ್ಲಿ ಪ್ರಿಪ್ರೇಷನ್ ಮಾಡ್ಬಿಟ್ಟು ಹೋಗಿ ಹಾಡಿದು. ತ್ತು ಚೆನ್ನಾಗಿತ್ತು ಬಟ್ ನಮಗೆ. ಪ್ರೈಸ್ ಬರಲ್ಲ ಅಂತ ಅನ್ಕೊಂಡಿದ್ವಿ ಬಟ್ ಬಂತ ಫುಲ್ ಖುಷಿ ನಮಗೆ ಕಾಲೇಜ್ಗೆ ಕಪ್ ಸಿಕ್ತು ದೊಡ್ಡದು ಅದೆಲ್ಲ ಫುಲ್ ಖುಷಿ ಅಂದ್ರೆ ನಮ್ ಕಡೆಯಿಂದ ಕಾಲೇಜ್ಗ ಒಂದ್ ಕಪ್ಪೋಗುತ್ತೆ ಅಂತ ನಮ್ಗ ಒಂಥರ ಖುಷಿ ಇರುತ್ತಲ್ವಾ.
ಹಾ ನಿಮ್ಗೆ ಟೀಮ್ ನೇಮ್ ಮತ್ ಏನ್
ಅಂ ಟೀಮ್ ನೇಮ್ ಕೊಟ್ಟಿದ್ರು ಕಪಿಲಾ ಅಂತ ನಮ್ ಟೀಮ್ ನೇಮ್
ಹ್ಮ್
ಹ್ಮ್ ಆ ಟೀಮ್ಗೆ ಫಸ್ಟ್
ಫಸ್ಟ್ ಪ್ರೈಜ್ ಬಂದಿದ್ದು ಹಾ ಯಾವ್ದ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಯಾವ್ದ್ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು
ಬಟ್ ನಾವು ಕಪ್ ಸಿಗಲ್ಲ ಓವರ್ ಆಲ್ ಕಪ್ ನಮಗ್ ಸಿಗಲ್ಲ ಅಂತ ಅನ್ಕೊಂಡಿದ್ವಿ
ಹಾ
ಅವ್ರ ಕರಿಬೇಕಾದ್ರೆ ಕಪಿಲಾ ಅ ಟೀಮ್ಗೆ ಓವರ್ ಆಲ್ ಕಪ್ ಸಿಕ್ಕುತ್ತೆ ಅಂತ ಕರ್ದ್ರು ನಮಗೆ ಶಾಕ್ ನಮಗೆ ಸಿಕ್ಬಿಡ್ತ ಅಂತ ಅಂದ್ರೆ ಮೂರ್ ಕಾಂಪಿಟೇಷನ್ ಅಲ್ಲಿ ಮಾಡಿಲ್ಲ ಅಲ್ವಾ
ಹೂ
ಆದ್ರೂ ನಮಗೆ ಬಂತಲ್ವಾ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು
ಅ ಹೇಗ್ ಸಪೋರ್ಟ್ ಮಾಡಿದ್ರು ನಿಮಗೆ
ತುಂಬಾ ಚೆನ್ನಾಗ್ ಸಪೋರ್ಟ್ ಮಾಡಿದ್ರು
ಹೂ
ಮತ್ತೆ ಇನ್ನು ಮೂರದ್ರಲ್ಲಿ ಕಾಂಪಿಟೇಟ್ ಮಾಡಿದ್ರೆ ಸೈಜ್ ಬರ್ತಿತ್ತು ಅನ್ಕೊಂಡ್ವಿ
ಹ
ಅದೇ ಮಾಡಬೇಕಿತ್ತು ನಾವು ಅದು ಸ್ವಲ್ಪ ಬೇಜಾರಾಯಿತು ಮಾಡಿಲ್ಲ ಅಂತ
ಇನ್ನು ಆ ಪ್ರೈಸ್್ ಮನದಗೆ ಯಾರ್ು ಸೆಲೆಬ್ರೇಟ್ ಮಾಡಿದ್ರು ಯಾರ್ ಖುಷಿ ಪಟ್ರು
ಎಲ್ಲರೂ ಖುಷಿಪಟ್ಟರು ಎಲ್ಲರ್ಗ ಫುಲ್ ಖುಷಿಯ ಆಾಯಿತು
ಫೋಟೋಸ್ ಅದನ್ನಲ್ಲ ತ
ಆ ಫುಲ್ ಸೆಲೆಬ್ರೇಟ್ ಮಾಡಿದ್ವಿ ನಮಗೆ ಟ್ರೀಟ್ ಎಲ್ಲ ಕೊಡ್ಸಿದ್ರು
ಹಾ
ಸೆಲೆಬ್ರೇಟ್ ಮಾಡಿದ್ವಿ ಪಿಕ್ಸ್ ತಗೊಂಡ್ವಿ ಕಪ್ಪಿಟ್ಕೊಂಡು ಪಿಕ್ ತೆಗ್ವಿ ಒಂದು ಆ ಕಪ್ ನಮಗೆಂತ ಭಾರ ಇದೆ ಆ ಕಪ್ಪು
ಹಾ ಏನ್ ಟ್ರೀಟ್ ಕೊಡ್ಸಿದ್ರು
ೀ ಟನ್ ಜ್ಯೂಸ್ ಕೊಡ್ತವಿ ನಾವು ಬಟ್ ನಾವು ಕುಡಿಯಲ್ಲ ಅಂತಿದ್ವಿ ಮತ್ತೆ ಕುಡಿದ್ವಿ
ಏನೇನು ಎಷ್ಟು ಜನ ಹೋಗಿದ್ರಿ
ನಾವು ಟುವಲ್ ಅಂತ ನಾವು ಮೂರು ಆಟೋದಲ್ಲಿ ಹೋಗಿದ್ದು
ಹಾ ಅಲ್ ರೀಚ್ ಆದ್ಮೇಲೆ ಹೇಗಿತ್ತು ಹಿಂಗೆ ಕ್ಲಾಸ್ ರೂಮ್ ಮಲ್ಲ ಕೊಟ್ಟಿದ್ರ
ಆ ಕ್ಲಾಸ್ ರೂಮ್ ಕ್ಲಾಸ್ ರೂಮ್ ಕೊಟ್ಟಿದ್ರು
ಹೇಗ್ ಟ್ರೀಟ್ ಮಾಡಿದ್ರು
ಬಟ್ ಅಷ್ಟೇನ್ ಚೆನ್ನಾಗ್ ಮಾಡಿಲ್ಲ ಬಟ್ ಒಂದ್ ಮಾದ್ರ ಚೆನ್ನಾಗ್ ಮಾಡಿದ್ವಿ
ನಿಮ ಹೋಗಿದ ತಕ್ಷಣ ನಿಮ್ಗೆ ಏನ್ ಅನ್ಿಸ್ತಿತ್ತು
ಅ ಹೋಗಿದ ತಕ್ಷಣ ಖುಷಿ ಆಯ್ತು ಅಂದ್ರೆ ನಾವು ಇಷ್ಟ ಅಷ್ಟವರೆಗೆ ಆ ಕಾಲೇಜ್ಗೆ ಹೋಗಿರ್ತಿಲ್ಲ
ಹ
ಸೊ ಹೋಗಿದ್ಮೇಲೆ ಖುಷಿಯ ಆಾಯಿತು
ಹೇಗಿತ್ತು ಕಾಲೇಜ
ಕಾಲೇಜ್ ಚೆನ್ನಾಗಿದೆ ಕ್ಯಾಂಪಸ್ ಎಲ್ಲ ಚೆನ್ನಾಗಿದೆ
ಹೂ
ಹಾ
ಅಲ್ಲಿ ಏನಾದ್ರು ಫೋಟೋ ಬೂತ್ ಆ ತರದೆಲ್ಲ ಇತ್ತ
ಇಲ್ಲ ಇಲ್ಲ ಇಡಿದಿಲ್ಲ
ಹಾ
ಹೂ
ಊಟ ಎಲ್ಲ ಇತ ಅಲ್ಲಿ
ಹ ಊಟ ಇತ್ತು ವೆಜ್ ನಾನ್ ವೆಜ್ ಇತ್ತು ನಾಷ್ಟ ಇತ್ತು
ಹಾ
ನಾಷ್ಟ ನಾವ್ ಮಾಡಿಲ್ಲ ಊಟ ಮಾಡಿದ್ವಿ ಅಷ್ಟೇ ಊಟ ಟೋಕನ್ ಕೊಟ್ಬಿಟ್ಟು ಊಟ ಮಾಡಿದ್ದು ನಾನು ಆ ದಿನ ವೆಜ್ ತಿನ್ನೋದ್ ಹಾಕಿದ್ರಿಂದ ವೆಜ್ ತಿಂದೆ ವಜ್ ಜಲ್ಲಿ ವೆರೈಟೀಸ್ ಇತ್ತು ಪ ಕರ್ಡ್ ರೈಸ್ ಪಲಾವು್ ಆಮೇಲೆ ವಡೆ ಮೊಸರು ಆಮೇಲೆ ಅಲೆೇ ಪಾಯಸ ಹಪ್ಪಳ ಉಪ್ಪಿನಕಾಯಿ
ಹೂ ಬೇರೆ ನಿಮ್ ಫ್ರೆಂಡ್ಸ್
ನಮ ಫ್ರೆಂಡ್ಸ್ ಎಲ್ಲ ಚಿಕನ್ ತಿಂದ್ರು ನಾನ್ ವೆಜ್ ಇದ್ದಿದಲ್ವಾ ಸೊ ಚಿಕನ್ ಸಾಂಬಾರ್ ಮತ್ತು ಮೊಸರು
ಹ
ಪಲ್ಲವ್
ಹ
ಆ ಥರ್ದಿತ್ತು ಪಾಯಸ
ಹೂ
ಹೂ ಚೆನ್ನಾಗಿತ್ತು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯತು ನಮಗೆ ಅಂದ್ರೆ ಫಸ್ಟ್ ಟೈಮ್ ಹೋಗಿದಲ್ವಾ ಈ ತರ
ಹ
ಸೊ ಚೆನ್ನಾಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನೆಕ್ಸ್ಟ್ ತಿಂಗ್ನು ಬೇರೆ ಯಾವ ಇದಾದ್ರು ಕಾಂಪಿಟಷನ್ಸ್ ಇದ್ರೆ ಹೋಗ್ಬೇಕು ಪಾರ್ಟಿಸಿಪೇಟ್ ಮಾಡಬೇಕು
ಇನ್ನು ಇದೇ ಪ್ರಿಪ್ರೇಷನ್ ಆಗಿ ಹೋಗ್ಬೇಕು ಅನ್ನೋದು ಉಂಟಾ
ಹ ಇನ್ ನಾವ್ ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೋಗಿದ್ರಿಂದ ಇನ್ನು ನೆಕ್ಸ್ಟ್ ಯಾವ್ದಾದ್ರು ಕಾಂಪಿಟೇಷನ್ ಬಂದಿದ್ರೆ ಅಹ ಪ್ರಿಪ್ರೇಷನ್ ಮಾಡ್ತ ಕೊಂಡು ಚೆನ್ನಾಗಿ
ಹೂ
ಹೋಗಬೇಕು ಒಳ್ಳೆಯ ಸಾಂಗ್ಸ್ನೆಲ್ಲ ಚೂಸ್ ಮಾಡಿಕೊಂಡು ಇನ್ನೂ ಒಳ್ಳೆ ಒಳ್ಳೆ ಸಾಂಗ್ಸ್ನ್ನ ಚೂಸ್ ಮಾಡಿಕೊಂಡು
ಈ ಸಾಂಗ್ ಆಡುವಾಗ ಸ್ಟೇಜ್ ಪಲಿಯರ್ ಆತರ ಏನಾದ್ೂ ಇತ್ತ
ಸ್ಟೇಜ್ ಫಿಯರ್ ಅಂತ ನನಗೇಏನು ಅನಿಸಲಿಲ್ಲ ಬಟ್ ನಂಗೆ ಆಡಿ ಅದು ಅಭ್ಯಾಸ ಇರೋದರಿಿಂದ ಸ್ಟೇಜ್ ಫಿಯರ್ ಅಷ್ಟು ಆಗಿಲ್ಲ ಬಟ್ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ಆಯತುಷ್ಟೇ
ಇ ಲಿರಿಕ್ಸ್ ಎಲ್ಲ ನೆನ್ಪಿತ್ತ ಇಲ್ಲ ಅಥವಾ ಮರ್ತೋದಂಗ ಆಕ್ಕಿತ್ತ
ಎಲ್ಲ ನೆನಪಿತ್ತು
ಹ
ಲಿರಿಕ್ಸ್ ನೆನಪಿತ್ತು ಹೂ
ಹಾಡುವಾಗ ಸೌಂಡ್ ಎಫೆಕ್ಟ್ ಇದೆಲ್ಲ ಹೇಗಿತ್ತು
ಸೌಂಡ್ ಎಫೆಕ್ಟ್ಸ್ ಬೇರೆಯವರು ಹಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕೊಟ್ಟಿದರಿ ಸೌಂಡ್ ಬಟ್ ನಾವ್ ಆಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳ್ಬಿಟ್ಟು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ವಲ್ಪ ಕಡಿಮೆ ಸೌಂಡ್ ಕೊ ಕೊಡ್ಸಿದ್ವಾ ಸೊ ಸೌಂಡದ ಏನು ಪ್ರಾಬ್ಲಮ್ ಆಗಿಲ್ಲ ಸ್ವಲ್ಪ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಆಯ್ತ ಅಷ್ಟೆ
ಆ ಆಡಿಯನ್ಸ್ ಎಲ್ಲ ಹೆಂಗಿತ್ತು
ಆಡಿಯನ್ಸ್ ಫುಲ್ ಎನರ್ಜಿಯಿಂದ ಫುಲ್ ಜೋಶ್ ಆಗಿದ್ರು
ಹ
ಹ ಆಡಿಯನ್ಸ್ಗೆ ಖುಷಿ ಆಯ್ತು ಲಾಸ್ಟ್ಗೆ ಆ ಜ ಹೇಳಿ ಹೇಳಿ ಹ
ಜಡ್ಜಸ್ ಎಷ್ಟ್ ಜನ ಇದ್ರು
ಜಡ್ಜಸ್ ಮೂರ್ ಜನ ಇದ್ರು ಚೆನ್ನಾಗಿದ್ರು
ಹ
ಚೆನ್ನಾಗ್ ಜಜ್ಮೆಂಟ್ ಕೊಟ್ರು ನಾವ್ ಅಂದಕೊಂಡ್ವಿ ಎಲ್ಲಾದ್ರೂ ಕೊಡ್ಲಿಕ್ಕಿಲ್ಲ ಲ್ಲ ಅಂದ್ಕೊಂಡಿದ್ವಿ ಬಟ್ ಕೊಟ್ಟಿದ್ಲ್ವಾ ಖುಷಿ ಆಯ್ತು
ಹ
ಮತ್ತೆ ಲಾಸ್ಟ್ಗೆ ಡ್ಯಾನ್ಸ್ ಸಲ ಹ ಅವ ಆ ಕಡೆ ಕಾಲೇಜಿಂದ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಾ ಸೊ ನಾವು ಎಲ್ಲ ಡ್ಯಾನ್ಸ್ ಸೇರ್ಕೊಂಡ್ವಿ ಡ್ಯಾನ್ಸ್ ಮಾಡಿದ್ವಿ ಚೆಂದ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಜೊತೆ
ಬೇರೆ ಟೀಮ್ ಮಾಡಿದ್ದು ಡ ಪರ್ಫ್ಮೆನ್ಸ್ ನಿಮ್ಗೆ ಅದ ಇಷ್ಟ ಆಗಿದ್ದು
ನಮಗೆ ಅದ ಯಾವ್ದೋ ಸಂಗಮಟ್ಟ ಟೀಮ್ ಅಂತ ಯಾವ್ದ ಒಂದ ಇತ್ತು ಅದು ಚೆನ್ನಾಗ್ ಮಾಡ್ವಿ
ಅವ್ರ ಹೇಗ್ ಮಾಡಿದ್ರು
ಅವ್ರು ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದರು
ಹಾ
ಅವ್ರಲ್ಲೊಬ್ರು ಸೋಲೋ ಡಾನ್ಸ್ ಮಾಡಿದ್ರು ಚೆನ್ನಾಗಿ್ ಮಾಡಿದ್ರು
ಹ
ಹೂ ನಾವು ಅವ್ರ ಟೀಮಿಗೆ ಹೋಗುತ್ತೆ ಅಂತ ಅನ್ಕೊಂಡ್ವಿ ಕಪ್ ಬಟ್ ಅವ್ರಗೆ ಸೆಕೆಂಡ್ ಆಯ್ತು ನಮ್ಗೆ ಫಸ್ಟ್ ಬಂತು
ಅವ್ರ ಪಾರ್ಟಿಸಿಪೆಂಸ್ ಹೆಂಗಿತ್ತು ಅವ್ರಿಗೆ ಯಾವ ತರ ಪ್ರೈಸ್ ಬಂದಿದ್ದು
ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲದರಲ್ಲೂ ಫಸ್ಟ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಕೆ್ಣಂಗೆ ಬಂದಿತ್ತು
ಹ್
ಹೂ ಆದ್ರೆ ಓವರ್ಲ್ ಕಪ್ ಸೆಕೆಂಡ್ ಬಂದಿದ್ದು
ಹೂ
ಹೂ
ಮತ್ತೆ ಹೇಗಿತ್ತು
ಚೆನ್ನಾಗಿತ್ತು ಆ ದಿನ ಚೆನ್ನಾಗಿತ್ತು ನ ಸಂಜೆ ಮನೆ ಹೋಗ್ಬೇಕ್ರೆ ಲೇಟ್ ಆಗಬೋಯ್ತು ಹ
ಹೂ ಸರಿ ಅಕ್ಕ ಬಾಯ್
ಹಾ ಸರಿ ಬಾಯ್